ಹಲೋ
ಹಲೋ
ನಮಸ್ಕಾರ್ರೀ ಮಶಗಣ.
ಏ ನಮಸ್ಕಾರ್ ರೀ ಭೀಮ್ರಾವ್ ಏನಡುದ್ರೀ ಅಪ್ಪಾ?
ಏನ್ಲ ಹೇಳ್ಬೇಕ್ರೀ ಅಪ್ಪ ನೀವೆ. ಏ ಊಟ ಏನು ಮಾಡವ್ ಬುಡ್ರಿ ಏನ್ರೀ ಅಪ್ಪ ಹೇಳೋರು ಕೇಳೋರು ದೇವ್ರ್ ಗ್ ಹೋರಿ.
ನೀ ಹೇಳಿದ್ರು ನೀವ್ ಬರಕ್ ಬ್ಯುಸಿರಿ ಬಿಜಿನಂತ್ ಹೇಳಿದ್ರಿ ಅದಕ್ಕೆಲ್ಲ ನಾನ್ ಕೇಳಿಲ್ರಿ.
ಹ್ಮ್ ಹ್ಮ್ ಎಲ್ಲಿ?
ಎಕ್ಸಾಮ್ ಮುಗಿತ್ರಿ?
ಎಕ್ಸಾಮು ನಾವ್ ನಾಳೆ ಒಂದ್ ದಿವ್ಸ ಅದ.
ಹೌದಾ?
ಹಾ ನಾಳೆ ಒಂದ್ ದಿವ್ಸ ಅದ ಮತ್ ತ್ತೆ ಯಾವಾಗಂದ್ರೆ ಇನ್ನ ಹದ್ ನೈದ್ನೆ ತಾರೀಕ್ ಒಂದ್ ಅದೆ ಯದಗಿರೆ ಅದು.
ಯಾವಾಗ ಓದಿರಿ ಹೆಂಗ್ ಓದ್ರಿ ಪೇ ಪೇಪರ್?
ಪೇಪರ್ ಒಂಟವ್ ರೀ ಪ್ರಾಕ್ಟಿಕಲ್ ಅವ.
ಒಂದಿನಗ್ ಎಷ್ಟ್ ಅದಾವ?
ಒಂದಿನ ನಿಂದಿರ್ಲಾವೋ ಒಟ್ಟು ಇವತ್ತು ನಾಳೆ ಎರ್ಡ್ ದಿನ ಇರ್ತಾವು ಪ್ರಾಕ್ಟಿಕಲ್.
ಇವತ್ತ ನಾಳೆ ಎರ್ಡ್ ದಿನಾನ?
ಹ್ಮ್ ಎರ್ಡ್ ದಿನ ಪ್ರಾಕ್ಟಿಕಲ್ ಇರ್ತಾವ್ ಒಂದ್ ದಿನ ಯದಗಿರಾಗ ಅಲ್ಲಿ ಕಂಪ್ಯೂಟರ್ ಇರುತ್ತೆ ಎಕ್ಜಾಮ ಟಿಕ್ಕಾಕವು ಇರ್ತಾವು.
ಕಂಪ್ಯೂಟರ್ದ? ಹಾಂ ಹಾಂ ಟಿಕ್ಕಾವುಕ್ ಟಿಕ್ಕಾಕ್ ಇದ್ ಮಾಡ್ತಾರಲ್ಲಾ ಅದು.
ಹ್ಮ್ ಹ್ಮ್
ಹ್ಮ್ ಹ್ಮ್
ಕಂಪ್ಯೂಟರ್ ಇರುತ್ತೆ ಸಿಸ್ಟಮ್ ಆಯ್ತ್.
ಹೌದ ಸಿಸ್ಟಮ್ ವರ್ಕ್ ಇಂದ್ಲೆ ಅ ಇದ್ ಮಾಡ್ಬೇಕನ್ರಿ ಅದ?
ಹ್ಮ್ ಮೂರ್ ದಿನ ಇರ್ತ ಆಯತೆೆ.
ಹಲೋ
ಮೂರ್ ದಿನ ಇರದ್ ಅಷ್ಟೇ
ಹಲೋ
ಹಲೋ ಕೇಳ್ತ ಕೇಳ್ತ
ಹಲೋ
ಕೇಳ್ತದ ಕೇಳ್ತದ್
ಹ್ಮ
ಮತ್ತೆನ ನಡದದ್ರಿ ಸೌಕರ
ಆ
ಹಲೋ ನೆಟ್ವರ್ಕ್ ಬರ್ತ ಇಲ್ಲ ನೋಡಿ
ಹೌದ ಟವರ್ ಸ್ವಪ್ ಕಡಿಮೆಯಾದ ಇಲ್ಲಿ ಅದರಾಗ ನಾವು ಈಕಡ್ಬಿಟ್ಟ ಇಲ್ಲ
ಪ್ರಾಬ್ಲಮದ್
ಹೌ
ಹ್ಮ್ ಮತ್ ಏನ್ರೀ ಸಮಾಚಾರ ನಾವೇನ ಹೇಳಮ್ರಿ ಸೌಕಾರ ನೀವ ಹೇಳಬೇಕ
ಏ ನಮ್ದೆ ನಾವ ಹೇಳಬಕ ಎಂದ ಬರವ ಊರ್ ಕಡಿಗ
ನಾಳೆ ಬೆಳೆಗ್ಗೆ ಬರಬಕ ನೋಡ್ರಿ
ನಾಳೆ ಬೆಳಿಗ್ಗೆ ಏನ್ ದ ದೇವ್ರ ಚಲೋ ಆಯ್ತ
ಏ ದೇವರ ಚೆನ್ನಾಗೈತ ನೋಡ್
ಹಾ ಹಾ
ಅದೇ ಬರ್ತಾರ ಅಂತ ದಿನ ನಾವು ನೀವ ಅಂತರ ಎಕ್ಸಾಮ್ ಆದ್ ಅಂತ ಹೇಳಿದ್ರಿ
ಅಲ್ಲ ನಾವು ಮತ್ತೆ ಎಕ್ಸಾಮ್ ಮತ್ತೆ ಬಂದ್ರ ಏನಡಿತದಲ್ಲಿ
ಹೌದೌದು ಅದಕ್ಕೆಲ್ಲ ನಾನ ಎಕ್ಸಾಮ್ ಆದಂದ್ ಸಲೆಗೆ ಜಾಸ್ತಿ ತಿ ರಿಕ್ವೆಸ್ಟ್ ಮಾಡಲಿಲ್ಲ ನಿಮ್ಗ
ಹ್ಮ ಹ್ಮ
ನಾಳೆ ನಾವುನ್ ಇಲ್ಲಿಂದ ಬೆಳಗ್ಗೆ ಯಾರು
ಹ ಜಗಣ ದಿಗೆಣ ಏದಿರತ್ತರ್
ಏನಂದ್ರ
ಆ ನಮ್ಗ್ ಹೇಳಿಲ್ಲಲ್ಲ ನಮ್ಗ ಹೇಳಿದ್ರ ನಾವ್ ಒಗತಿಲ್ ಏನ ಅಂದ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಅ ದೇವಾಗ ಮೊನ್ನೆ ಮಾತಾಡಸಿದ್ರ ಹಿಂಗ್ ಮಾರ್ತಿರಿಕೊಂಡ್ ಹೋದನಪ್ಪಾ
ಹ್ಮ್ ಹ್ಮ್
ಅಲ್ಲಿ ಬೋರಿಂಗ್ ಬಲ್ಲಿ ನೀರ್ಓಡೋಕತಿದ ಮಾತಾಡಸಿದ್ರ ಮಾತಾಡಲ್ಲಿಲ್ ನಾನು ಹಂಗೆ ಹೋದೆ ಅ ಕಡಿ
ಹಾ ಹಾ ಹಾ
ಹ್ಮ್ ಇಂದಡಿಗ ಮುಂದಕ್ಕ ಹೋದಾಗ ಏನ್ಲೇ ಹೆಂಗೆಂತಂದ್
ಹಾ ಹಾ ಹ್ ಅಂದ್ರ ನಾಳೆ ಬರಬಕನು
ಹಾ ನಾಳೆ ಗೇ ಇಲ್ಲಿಂದ ಒಂದ್ ಆರ ಗಂಟೆಗೆ ಬುಡ್ತಿವಿ
ಹ್ ಹ್
ಆರ್ ಗಂಟೆಗೆ ಬುಟ್ಟವ ಅಂದ್ರ ಅಲ್ಲಿ ಗುಲ್ಬರ್ಗ್ ಹೋಗ್ಬೇಕಿನ್ನ
ಹಾ
ಗುಲ್ಬರ್ಗದಾಗ ಹೋಗಿ ಕಾಯಿ ಅದ ಹೊಡಿಬೇಕಲ್ಲ ಅಲ್ಲಿ
ಹ್ ಹ್ ಅಲ್ಲಿ ಕಾಯಿ ಹೊಡ್ದ ಈಕಡ ಬರ್ತವಿರಿ
ನಾ ಬರಷ್ಟಿಗ ಒಂದ್ ಹಾ ಬರಷ್ಟಿಗ ಒಂದ ಹನ್ನೆಡಾತದ್ ಹಾ ಮಧ್ಯಾಹ್ನ ನನ್ನ ನಡ ಆತ ನೋಡು ಹ್ಮ್.
ಅಂದ್ರ ಇ ನಮ್ಮೂರ್ಲತ್ತಾರು.
ನಮ್ಮೂರ್ಲಂತ ನಮ್ಮ ಅಪ್ಪ ನಮ್ಮ ಅಣ್ಣ ನಾನು.
ಹಾ ಯಾರ್ ಸುದಮಾಣ.
ಹಾ ಇಲ್ಲ ನಮ್ದೋಲಣ್ಣ.
ಅ ಹಾ
ಸದಾಮಣ್ಣ ಬಂದಿಲ್ಲ ಅತವ ಎಲ್ಲಾ ನಾವು ಹೋಗಿ ಬರಿ ನೀವ್ ಅಂದ.
ಹಾ
ಅತ್ ಮಗನಿ ತೊಟದಾಕದಲ್ಲಾ ಮತ್ತೆಲ್ ನಾನು ಉಡಗರ್ ಪಡರ್ ಆ ಹದ ಬಿಡರ್ ಕು ನೀವಂದ.
ಹಾ ಸಲ್ಪ ದಡ ದಡತನಿಲ್ಲ.
ತ್ ಆತ್ ಆರಾಮೆಲ್ಲ ಇಲ್ಲಯನ್ತ ಊರಲ್ಲಿ. ಹ್ಮ್
ಅಂದ್ರೆ ಗಾಡಿ ಹೋದ್ರೆ ನಿಲ್ಲಿ.
ಹ ಅದು ದೊಡ್ಡದೊಂದು ಅಟ್ಟೆ ಒಬ್ಬ ಲಾರಿ.
ನಾನೆ
ಹಾ ದೊಡ್ ಲಾರಿನೆ ತಗೊಂಡಬಂದಿವಿ.
ಹ್ಮ್ ಹ್ಮ್ ಹ್ಮ್ ಜನ ಕಣ್ಣು ಬಿದ್ದಾವ್
ಹ್ಮ ಇಲ್ಲ ಒಂದ ಲೆಕ್ಕ ದ್ ಮ್ಯಾಗಿದ್ರು ಬಿಡು ಜನ ಒಂದ್ ಐವತ್ ಇಲ್ಲ ಬಿಡು ಕಮ್ಮಿ ಅದಾರ. ಚೆನ್ನಾಗ ಆಯ್ತ್ ಬಿಡು ಹಾಗಲ್ಮಾತ್ರ ಏನ್ - - ಏ ಬರೋರ್ ಬಂದರ ನಮ್ಮ್ ಅಣ್ಣ ಬಂದ್ ಅವಗ್ಲೆ.
ಉಹು
ನಮ ದೊಲಣ್ಣ ಊರ್ಗ್ ಹೋಗ್ತನಪ್ಪ ಅಂದ ಅವೆ ಬಸಿ ಕುಂದ್ರಿ ಕಳಸಿದತಿ.
ಹ ಹಾ ಹಾ ಕಾಲ್ ಮಾಡಿದ ಎನ್
ಮತ್ತೆ ಅಣ್ಣನ ವೈನಿ ಹೋದ್ರಕ್ತ್ ಹಂಗಾಗಿ ಮತ್ತೆ ಹಾಕ್ಬ ಬಿಡ ಬೋದ್ನಂತಂದ.
ಹಾ
ಕಳಿಸಿದತೆ ಹ್ಮ್
ಪಾಳ ಮಾಡತು ಆಕರ.
ಹ ಮತ್ತೇನ್ ಮಾಡಬೇಕ್ರೀ ಅಂತ. ಏನ್ ಎಲ್ಲ ನ್ ಜಗದೀಶ್.
ಹ್ಮ್ ಇ ಏನ್ ಮಾಡ್ತಾನ.
ಅಂದ್ರ ಇವತ್ ಮಧಹ್ನ ಫೋನ್ ಹಚ್ಚಿದ್ರ ನನ್ಗ ರ ಯಾಚೂರ್ರು ಹೋಗಿದಾನೆನು.
ಇಲ್ಲ ಏ ಇಲ್ಲಿರ ರೈತರು ಹೊತ್ತ ಏನ ಚಾಂಡನ ಕರ್ದನ ಅಂತ.
ಎಲ್ಲ ಚಾಂದ್ನು ಅವನು ಮಾತಾಡಿದ ನನ್ಗ ಲೈನ್ಗೆ ಹಾಕಿದ್ದ ಏನ್ ಮಾಡಿದ್ದೇವಾ. ಮಾತಾಡಿದ ಮಧ್ಯಾಹ್ನ ನಾನ್ ಏನ್ ಊಟಕ್ಕ ಏನ್ ಕೊಡಾಕತಿದ್ದೆ. ಕಟ್ ಮಾಡಿದ್ದಾನ ಆಮೇಲೆ ಅಷ್ಟು ನ ತಿಳಿ ಮತ್ತೆ ಅಚ್ಚಿ ನನಿಗೆ..
ಹಾ ಹ್ಮ್ ಹ್ಮ್ ಅದ್ರೆ ಬಟ ಇನ್ನ ಬಿದ್ದ ಇನ್ನ ಬಿದ್
ಬೇ ಟು ಆ
ಹಿಂದ್ ಬಿದ್ದವೆ.
ಹಲೋ
ನಿನ್ನ
ಹಲೋ
ಬ್ಯಾಟಿ ಹಿನೀಗ ಬಿದ್ದಾವ ಈಗಪಾ
ಹಲೋ
ಅಲೋ ಹಲೋ
ಬ್ಯಾಟಿ ಒಂದು ಹನ್ನೆರಡ ಗಂಟೆಗೆ ಬಿದ್ದು ಬ್ಯಾಟಿ
ನಿನ್ನೆ
ಹಲೋ
ನಿನ್ನೆ ಬಿದ್ದಾಯಿ ಅಲೋ
ಹಲೋ
ಹಲೋ
ಹಲೋ
ಹ ಹಲೋ
ಕೇಳುತ್ತ ಬಿಮ್ ಹಲೋ ಮಾತಾಡ್ತಾ ಇಲ್ಲಾ
ನೀನ ಮಾತಾಡ್ಲಿಲ್ಲಪ ನಿನ್ನ ಟವರ್ ನೆಟ್ವರ್ಕ್ ಪ್ಪ್ರಾಬ್ಲಮ್ಮದನ
ಅದೇ ಸ್ವಲ್ಪ್ ನೆಟ್ವರ್ಕ್ ಪ್ರಾಬ್ಲಮ್ ಅದ
ಹೌ
ಹಾ ಹಿಂಗ ಫುಲ್ ಆದಂಗೆ ಕಟ್ ಕಟ್ ಕೇಳಾಕತ್ತದ
ಹ ಹೆಂಗ್ ಕಟ್ ಕಟ್ ಕಟ್ ಕೇಳ್ತದೇನೋ ಮೋಸ್ಟ್ಲಿಅದ ಟವರ್ ಇಲ್ಲನ ಅಲ್ಲಿ ಸರಿಯಾಗ್ ಊಟ ಇನ ಮಾಡಬೇಕ ನಮ್ಮ ಎಲ್ಲವು
ಹಾ
ಊಟ ಇನ್ನ್ ಮಾಡ್ಬೇಕ್ ಮಾಡಿಲ್ಲ
ಹಾ ಮಾಡಿಲ್ಲಾ
ಹ್ಮ್ ಇವ್ರು ಮಧ್ಯಾಹ್ನ ಫೋನ್ ಹಚ್ಚಿದ್ರನ ಇವ್ರು ಚಾಂದನರು
ಹಾ ಜಗದೀಶ್ ಹಚ್ಚಿದ್ದ ನನಗ ಇಲ್ಲಿ ಅಂದ್ರ ನಾನ ಊಟಕ್ಕ್ ಕೊಡಾಕತಿದ್ದ್ಯಾ
ಹ್ಮ್.
ಅಂದ್ರ ಮತ್ತ ಆಮೇಲ್ ಹಚ್ಚತನ ಈಗ ಇಡ ಫೋನ್ ಅಂದಕಿಸಿಂದ ಕಟ್ ಮಾಡಿದ್ದ ನಾನು.
ಇದ ನಾಗನಟ್ಟ್
ಮತ್ತೆ ಹಚ್ಚಿದ್ರ್ ಎತ್ತಲಿಲ್ಲ ಅವನು ಗುಂಡಗುರುತು ಮಲ್ಲ ಫೋನ್ ಹ
ಅವ್ರ ಟೂರಗ ಹೋತಾರ ಅಂತ
ಹಲೋ
ಮಲ್ಲು ಅಣ್ಣಾರ
ಗುಂಡಗೂರತಿ ಮಲ್ಲು ಫೋನ್ ಹಚ್ಚಿದ್ದ
ಹೌದೌದು ಅ ಏನ್ ಟೂರಿಗ್ ಹೋತ್ತಾರಂತ ಕಾರ್ ಬೇಕಂತ ಅಂದ
ಗುಂಡುಗುರತಿ ಮಲ್ಲು
ಅದ ಕಾರ್ ಬೇಕಂತವ್ರೀಗ್
ಕೇಳ್ದ ಭೀಮ್
ಕಾರ್ ಕಾರ್ ಕಾರ್ ಬೇಕಂತವ್ರೀಗ್
ಹಲೋ
ಅಲೋ ಕಾರ್ ಬೇಕಂದ್ರ ಅವ್ರ
ಹಲೋ ಕೇಳಸ್ತಾ ಇದೆಯಾ ಕೇಳಸ್ತಾ ಇದೆಯಾ
ಕೆೇಳುತ್ ಕೆಳುತ.
ಗುಂಡು ಗುರ್ತಿ ಮಲ್ಲೋ ಇದನಲ್ಲಾ.
ಹಾ
ಗುಂಡು ಗರಿತಿ ಮಲ್ ಫೋನ್ ಹಚ್ಚಿದ ಅವ್ನೆನೆನ. ಟೂರಿಗ್ ಹೋಗ್ಬೇಕ್ ಅಂತ ಹೇಳ್ಯಾರಂತ ಪಿಕ್ನಿಕ.
ಹೌದಿ ಏನ ಪೋನ್ ಎತ್ತವಲ್ಲಂತೂ. ಪುನ್ ಎತ್ತವಲ್ಲಂತೆ ಅವು, ಹಲೋ ಹಲೋ ಹ ಹ್ಮ್ ಹ್ಮ್